ಹಲೋ ಹ್ಮ್ ಆರಾಮ ಅದಿನಿ ನೀ ಆರಾಮ ಅದಿಯ.
ಹ್ಮ್ ಆರಾಮ ಅದಿನಿ ಚಾ ಏನಿಲ್ಲ ಕಾಲಿ. ಹ್ಮ್.
ನಮ್ ತಮ್ ಫೋನ್ ಮಾಡಿದ್ದ ಅವನ್ ಜೊತೆ ಮಾತಾಡಿ ಬಂದೀನಿ.
ಹೌದನ.
ಹ್ಮ್.
ಏನು . ಏನು ಇಲ್ಲ ಖಾಲಿ ಕುತೀನಿ ಖಾಲಿ ಕುಂತ್. .
ನಿಂದು ಚಾ.
ಹಾಗ ಮೇಡಂ ಗ್ಯಾಸ್ ಟ್ರಬಲ್ ನೋಡ ಗ್ಯಾಸ್ ಟ್ರಬಲ್ ನೋಡು ಒಂದೆರಡು. ನಾಲ್ಕು .
ಹೊಸದು ಫೋನ್ ಬೇಕಂತೆ ನಮ್ ತಮ್ಮ ಗ. ಎಲ್ಲಿ ಕೊಡ್ಸ್ಬೇಕು ಅವನ್ ಬೇಕಾಗಿದ್ದೇ.
ರೈತಲ್ಲ ಅಂತ ಕೇಳ್ತಾರ ಅವ್ರ. ಅದು ಒಂದೇ ಇತ್ರಿ ಮೂರು ಬ್ಯಾಡ್ರಿ ಮನ ಐತ ಈ ಹತ್ತು ಅದಾವ್ರಿ ಬ್ಯಾಡ್ರಿ. ಇದು ಇಲ್ಲ ನಮ ಇದ ಬೇರೆ ಕಡೆ ತಗೋರಿ .
ಹಲೋ.
ಯಾರ ನಿಮಿಷ. ಒಟ್ ನಿಮ್ ಮನೆ ದೇವ್ರ್ ರಿ. ಮಕ್ಕಳ .
ಹಲೋ.
ನೂರ್ ತೊಂಬಿಡ್ರಿ ಹತ್ತು ರೂಪಾಗ ಹ ಚಾರ್ ದೇವಜಿ ಬ್ಯಾಡ್ ಬಿಡು ನಾಕಂತಂದ್ರಲ ಇಲ್ಲೋ. ನೀ ಹತ . ಸರಿ ಇದರ . ಕಂಪನಿ ಬರ್ಲಿಲ್ಲ ಅನ್ರಿ ನಮ್ ಕಡಿಗ್. ಇಲ್ಲ. ನಡ ಹೊಡೆವು. ಬೇರೆ ಇದಾವ ನಮಗೆಲ್ಲ ನ ಎರೆಡ್ ಕೊಡ್. ಅಲ್ಲ ಮತ್ತಗದು . ಇಲ್ಲ ಬಟ್ ಕಲರ್ ಅಟಾಚ್ಂಜ . ಕವರ. ಇದು ಬೇರೆನ ಇದ ರೀ ಕಂಪನಿ. ಯೋ ಅದು ಬ್ಯಾಡ ನ್ ನಾನ ಕೊಡತಾರದ್ ಚಲೋ ಅಯ್ತಿ ಎ ಇದ್ ಬ್ಯಾರೆದ್ ಉದ್ದಂದ್ ಅದಲ್ರೀ ಕೆಂಪದು ಬರ್ತಲ್ಲ ಅದಲ್ರೀ ಸಣ್ಣುವ್. ಎಗುಳಿಗ್ ನೀಲಿಗುಳಿಗ್ ಬರ್ತಾವ್. ಅವು ಅಂಗ ಬರ್ಬೇಕಲ್. ಎಲ್ಲ ಮಾಡ ಮಾಡ . ಹ್ಮ ಹಲೋ. ಇಲ್ಲ ರೀ ಸಣ್ಣುವ್ ಇಲ್ಲ. ನೀವು ನೋಡ್ರಿ ಬೇರೆ ಕಡೆ ಸಿಕ್ತಾವ ಮುಂದಯ್ತ. ಹ್ಮ ಇದ . ಅನ್ನು ಇ ಕಬ ಕಾಕ್ರ . ಆ ಸರಿ ಹ್ಮ್ ಆ ಕಡೆ ಕೇಳ್ನೋಡ್ರಿ. ಹಲೋ.
ಹ್ಮ್ ಹಲೋ.
ಹಾ ಹೇಳ.
ಅದ ಫೋನ್ ಬೇಕಂತ ಅವಂಗ ಹೇಳಕ್ಕತ್ತ್ತಿದ್ನಲ ಅವನ ಯಾವ ಫೋನ್ ಬೇಕಾ.
ಕೊಡಿಸ್ತೀರಿ.
ಯಾವಾಗ ಕೊಡ್ಸ್ಬೇಕು. ಹ ನೋಡ್ಬೇಕ್ ದೀಪಾವಳಿ ದಸ್ರಾ ಕೊಡಸು.
ವೇಟ್ ಮಾಡಣ ಈಗ ಹೆಂಗಿದ್ರಿನ. ಸ್ವಲ್ಪ ದಿನ ಅಲ.
ಬೇಕಾಗಿರೋದ್ ಮೂವತ್ ಇರದ್ ಮೂವತ್ ಸಾವಿರ ಐತಿ ಅವಂಗ ನಲ್ವತ್ ಸಾವಿರಪತ ನಿಗೆ. ಹ್ಮ್ ಅದಕ ಅವ ಕಾಯಕ.
ಹ್ಮ್.
ಮತ್ತ.
ಇರದ ಮೂವತ್ ಸಾವಿರ ಐತಿ ಮನ್ ಕೊಟ್ಟಿರದ ಮೂವತ್ ಸಾವಿರ ಇನ್ನ ಹತ್ ನಲ್ವತ್ ಸಾವಿರ ಪದಬೇಕಂತ ಅದಕ್ಕೆ ಯ ಅವಾಗ ಕಮ್ಮಿ ಅವಾಗ ರೇಟ್ ಕಮ್ಮಿ ಆಗತ್ತ ಅಂತ ಕಾಯಕತಿ.
ಹ್ಮ್. ಕಮ್ಮಿ ಆದ್ಮೇಲೆ. ತಗೋಿ ಮಾಡ್ತ.
ಈಗಿನ ಫೋನ್ ಬಾಳ ಹಳೆ ಫೋನ್ ಇತ್ತು ಒಂದು. ನಮ್ಮ ಅಕ್ಕ ಯೂಸ್ ಮಾಡಿದ್ಾನೆ ಐದಾರು ವರ್ಷ ಯೂಸ್ ಮಾಡಿ ಆಕಿ ಯೂಸ್ ಮಾಡಿದ್ಮೇಲೆ ಅವಂಗ ಯೂಸ್ ಮಾ. ಪೂಜಾಕ್ಕ ಅಲ್ಲ ಹರಿಪ್ರಿಯಾಕ್ಕ.
ಹ್ಮ್ ಹ್ಮ್ ಹ್ಮ್.
ಬಾಕಿ. ಯೂಸ್ ಮಾಡಿದ್ಮೇಲೆ ಆಕಿ ಹೊಸ ಫೋನ್ ತಗಂದ್ಮೇಲೆ ಅವಂಗ ಆ ಫೋನ್ ಕೊಡಿದ್ಲ. ್ಮ ಕ್ಯಟ್ಪುಟತಿಗ. ಪೂರ.
ಹೌದಣ ಹ್ಮ್.
ಹ್ಮ್ ಅದಕ್ ಬ್ಯಾರೆದ ಅವ್ರ ಫ್ರೆಂಡ್ಂದ ಯಾವ್ದ ಫೋನ್ ಒಂದ ಎಕ್ಸ್ಟ್ರಾ ಐತ ಅಂತ. ಹೌ. ಫೋನ್ ಯೂಸ್ ಮಾಡಾಗತ್ತ ನ.
ಹ್ಮ್ ಹ್ಮ್ ಹ್ಮ್.
ಫೋನ್ ಇವಾಗ ಇದ ಕಾಲಕ್ಕ ಫೋನ್ ಇಲ್ಲ ಅಂದ್ರ ಮಾಡಲ್ಲ ನಾವ್ ಸಣ್ಣಾಗಿದ್ದಾಗೆಲ್ಲ ಸ್ಯಾಮ್ಸಂಗ್ ಫೋನ್ರಿ.
ಯಪ್ಪಾ ಇವಾಗ ನಿನ್ಗ ನಡ್ಯಂಗಿಲ್ಲ ಒಂದ್ ದಿನ ಫೋನ್ ಇಲ್ಲಂದ್ರೆ ಬೇರೆ ದೇವತಾನ ಐತೆ. ಹ್ಮ.
ಫೊನ್ ಹಂಗ ಫೋನ್ ಇಲ್ಲ ಅಂತ. ದ ನ ಒಂದೊನ್ದ್ ಸರಿ ಅನ್ಸತ್ ತರಾಮ್. ಬಾಳ ಆರಾಮರಿ. ಗತ.
ಹ್ಮ್.
ಫೋನಿಲ್ಲ ಅಂತಂದ್ರೆ. ಅದೊಂಥರ ಬೇರೆ ಬೇರೆ ಲೋಕ ಇರುತ್ತೆ ಆರಾಮ್ ಯಾವ ಯಾವ. ಫೋನು ಏನ್ ಯಾರು ಫೋನ್ ಮಾಡ. ಮಾಡ್ತಿನಿ. ಟನ್ನ್ ಇರಲ್ಲ ಕರೆನ್ಸಿ ಆಕ ಅವಶ್ಯಕತೆ ಇರಲ್ಲ. ಇವಾಗ್ ತಿಂಗ್ಲ.
ಒಂದ್ ದಿನ ಇರಕ್ ಆಗಲ್ಲ ಫೋನ್ ಬಿಟ್ಟು ನೋಡ್ಬೇಕಂದ್ರನ್.
ನಾನ್ ಇರ್ತೀನಪ್ಪ.
ಹೌದಪ್ಪಾ.
ಅತ ಫೊನ್ ಇಲ್ಲ. ಫೋನ್ ಕೆಟ್ಟ ನನ್ ಫೋನ್ ಕೆಟ್ಟೋದಾಗ ಎಷ್ಟು ಒಂದು ತಿಂಗ್ಳ ಒಂದು ತಿಂಗ್ಳ ನನ್ ಫೋನ್ ಇಲ್ಲಾರ್ದಂಗಿದ್ದೆ.
ಹ್ಮ್.
ಹ್ಮ್. ಫೋನ್ ಇಲ್ಲಾ.
ಇರ್ತೀವಿ. ಆದ್ರೂನು ಏನೊ ಗೊತ್ತಿಲ್ಲ.
ಇವಾಗೇಏನ್ ಸಣ್ಣ ಹುಡುಗರು ಕಾಯಾಗು ಫೋನ್ ಸಣ್ಣ ಹುಡ್ಗುರ್ ಊಟ ಮಾಡ್ಬೇಕಂದ್ರರು ಫೋನು ಓದ್ಬೇಕಂದ್ರು ಫೋನ್ ಬರೀಬೇಕಂದ್ರರು ಫೋನ್ ಎಲ್ಲರಿಗೂ ಇದ್ದಿದ್ ತಕ್ಷಣ ಡೈರೆಕ್ಟ್ ಫೋನ ಕೊಡ್ತಾರಪ್ಪ.
ಮತ್ತೆ. ಹಂಗ್ ಬಂದದ ಈಗ.
ಹ ಪೀ ಯೂ ಸೀ ಯಾವ್ದನೇಗ್ ತಗೊಂಡಿದ್ನ. ಹ್ಮ್ ಅದೇ ಓದರ್ದ್ ಸೊಲೆಗ ತಗೊಂಡಿದ್ದೆ ಫೋನ್. ನೀನ್ ಯಾವಗ್ ತೊಂಡಿ ಫೋನ್ ಹೇಳ ಒ ಮೊದ್ಲ.
ಸೆಕೆಂಡ್ ಇಯರ್ ಮುಗುದ್ಮೇಲೆ.
ನಾನು.
ಸೆಕೆಂಡಿಯರ್ ಮುಗಿದ್ಮೇಲೆ.
ಹ್ಮ ಹ್ಮ್ ನಾನ್ ಫಸ್ಟ್ ಇಯರ್ ಜಾಯಿನ್ ಆಗ್ಬೇಕಾದ್ರ ಸ್ಟಾರ್ಟ್ ಆಗ್ಬೇಕಾದ್ರೂ ತಗೊಂಡಿದ್ದೆ ಸೇರ್ಬೇಕಾದ್ರೂ ತಗೊಂಡಿದ್ದೆ.
ಹ್ಮ್.
ಅವಾಗ್ ನಮ್ಮನೇಗಾ ಒಂದ ಇತ್ತ. ಫೋನ್ ನಮ್ ಕಾಕಂದ ಅದ ಒಂದ ಫೋನ್ನೆಗಾ ಯ. ಎಲ್ಲರೂ ಆಟಾಡ್ತಿದ್ವಿ ನಾನ. ತಮ್ಮ ನಮ್ಮ ತಮ್ಮರು ನಮ್ ತಂಗಿ ಅಷ್ಟರು ಜಗ್ಗಿ ಆಟ ಆಡ್ತಿದ್ವಿ ಫೋನ್ನಾಗ. ಮಸ್ ಇತ್ತ್ ಅವಾಗ.
ನಮ್ಮ ಮನ್ಯಾಗ್ ನಮ್ಮ ಅಕ್ಕಾರರ ಐದು.
ಅವಾಗ ಅದೊಂದ ಫೋನ್ ಇತ್ ನ ಮನ್ಯಾಗ ಬಾರಿ ಎಲ್ಲರ ಒಬ್ಬ್ರ ಆದ್ಮೇಲೆ ಒಬ್ರು ಪಾಳೆ ಏ ನಿಮ್ಗೆನ್ ನಿಮ್ದ್ ಆಟಡದ ಆತಿರ ನಿಮ್ದು ಆಟ ಆಡ ತಕ್ಷಣ ನಂಗ್ ಕೊಡ್ಬೇಕು ಔಂಡ್ ಆದ ತಕ್ಷಣ ನಂಗ ಕೊಡ್ಬೇಕು ಔಟ್ ಆತ ಮತ್ತೆ ಇನ್ ಕೊಡ್ಬೇಕು ಬಾರಿ ಚಲೋ ಇತ್ತ ಅವಾಗ್ ಒಂದ್ ಫೋನ್. ಇವಾಗಾ ನಡಿ ಎಲ್ಲರಿಗು ಒಂದೊಂದ್ ಫೋನ್ ಅದಾವ ಆ ಫೋನ್ನೇಗಾ ಆತಂದೊಂದ್ ಫೋನ್ ಹಿಡ್ಕೊಂಡ್ ಕುಂದ್ಬಿಟ್ ನಂದ್ರ ಮಕ್ಳ ಇರ್ತಾರ ಮಗನು ಎತ್ ನೋಡಲ್ಲ. ಹ.
ತಂಗೆ.
ಹಾ . ಇನೊಂದಿನಂತಂದ್ರಾ.
ಮತ್ ನ-ನಮ್ದು ಬಂದ ಮೇಲೆ ನಮ್ದು. ಬಂದ್ಮೇಲೆ ಇನ್ನೊಬ್ಬುರ್ದೆ ಹಾಕಿಸ್ಕೊ.
ಹ್ಮ್ ನಾವೊಂದಿಷ್ಟ್ಜನ ಫ್ರೆಂಡ್ಸ್ ಅದೀವಪ್ಪಾ ಅಂದ್ರ ನಮ್ ಪಿ ಯು ಸಿ ಗೆ ಫ್ರೆಂಡ್ಸ ಸ್ನೇಹಿತ್ರೆಲ್ಲಾ ಅದೀವಿ ನಾವೆಲ್ಲಾರು ಹೊರಗ್ ಹೊಂಟಿವಿ ಹೊರಗ ಹೋಗಿವಿ ಅಂತಂದ್ರ ನಾವು ಆರ್ ಏಳ ಜನ ಅದೀವಿ ಆರ್ ಏಳ ಜನನು ಫೋನ್ ನೋಡೋದೇ ಇಲ್ಲ ನಾವ್ ಅಲ್ಲಿ ಕೂತಾಗ. ಫೋನ್ ಎಲ್ಲಾರೂ ಅವಾಗ ಫೋನ್ ಫುಲ್ ಸೈಲೆಂಟ್ ಮಾತ್ ಬಿಟ್ರೆ ಮತ್ತ ಏನ್ ಇರಲ್ಲ ಫೋನ್ ಅಂದ್ರೆ ಬಂದ್ ಮಾಡಿ ಇಟ್ಬಿಟ್ಟಿರ್ತೀವಿ. ಹಾ ಅದು ಇವಾಗಿಂದಲ್ಲ ಮೊದ್ಲಿಂದಾನೂ ಹಂಗ ಯವಾಗ್ ಪಿ ಯು ಸಿ ಎಂಗಿಂದಾನೂ ಎಲ್ಲಾರೂ ಜೊತೀಗ್ ಹೋದೀವ್ ಅಂತಂದ್ರೆ ಫೋನ್ ಯಾರು ಫೋನ್ ನೋಡಂಗಿಲ್ಲ. ಹಾ ಅಲ್ಲಿಂದ ಎಲ್ಲರೂ ಕುಂತು ಮಾತಾಡಿ ತಿಂದು ಎದ್ದು ಹೋಗೋವರ್ಗೂ ಯಾರು ಫೋನ್ ನೋಡಲ್ಲ.
ಯ ಫ್ರೆಂಡ್ಸ್ ಇದ್ದಾಗ ಟೈಮ್ ಹೋಗುತ್ತ ಫ್ರೆಂಡ್ಸ್ ಇಲ್ಲ ಅಂದಾಗ ಟೈಮ್ ಹೋಗಲ್ಲಪ್ಪ.
ಹ ಆಮೇಲೆ ನಾನೇ ಐದನೇ ಕ್ಲಾ ಹತ್ತನೇ ಕ್ಲಾಸಿಗ್ ನಾಮ್ ತಾತ ಒಂದ್ ಡ್ರಮ್ ಬೋರ್ಡ್ ತೊಬಂದಿದ್ರು. ಹ್ಮ್ ಅವಾಗ ಮಸ್ತ್ ಭಾರಿ ಚಲೋ ಆಟ ಆಡ್ತಿದ್ವಿ ನಾವು ಕ್ಯಾರಂ ಬೋರ್ಡ್ ನಮ್ ತಕ ನಮ್ ತಾತ ನಾನು ನಮ ತಮ್ಮರ್ ಇಬ್ರು. ನಮ್ದು ನಮ್ದು ನಾವ್ ತ್ಯಾಕಂದು ಒಂ ಟೀಮ್ ಆಟ ಅಂತದ್ರೆ ನಮ್. ನನ್ ತಮ್ಮಾರ್ದು ಒಂದಂತಿನ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನಾವು ಮಕ್ಕೊಂಡಿದ್ರು ಬಂದ ಎಬುರ್ಸಿ ಆಟ ಆಡ್ಸತಿದ್ರು. ಬಾರಿ ಚೊಲೋ ಆಯ್ತ. ಇವಾಗ ನಮ್ಗೆ ಕಾಕಾ ನಾ ಮಾತಾಡ್ಸಕು ಭಯ ಆಗತ್.
ಓ ದೊಡ್ಡವ್ರ ಅಕ್ಕತ ಅಕ್ಕತ ಹ್ಮ ಅವ್ರ ಜೊತೆ ಮಾತಾಡೋದ ಆಗಲ್ಲ.
ಹ್ಮ. ಮಾತಾಡ್ಸಕ್ಕೂ ಭಯ. . ಏನ್ ಮಾಡಾಗತ್ತಿದ್ದೀ ನೀನ್ ನಿನ್ ನೀನ್ ಸಣ್ಣಾಗಿದ್ದಾಗ ಮನ್ಯಾಗ ಯಾರ್ ಜೊತೆ ಆಟ ಆಡ್ತಿದ್ದೆ.
ನಾನ್ ಸಣ್ಣಕಿ ಇದ್ದಿದಾಗ.
ಯಾರ ಯಾರ ಬದ್ರ ಆಟಡ್ತಿದ್ದೆ ನೀನ್.
ಆಡ್ತಿದ್ದೆ ಗಟಾಡಿ ನಾನು.
ಹ್ಮ್.
ಮನ್ಯಾಗ ಹೇಳ್ತಿದ್ದಿಲ್ಲ ಬರೆ ಹೊರಗ ಹೇಳ್ತಿದ್ದನ.
ಹ್ಮ್. ಹಾಗ ಇರ್ತಿದ್ದೆ. ಹ.
ಮನೆಗ್ ಇದಿದ್ದಿಲ್ಲ.
ನಾವು ನ. ಹಾ ಮನೆಗೆ ಇರ್ತಿದ್ದೆ ಎಷ್ಟು.
ಸರಿ ತಗೋ. ಇಡು. ಹಲೋ ಹಲೋ ಸರಿ ಸರಿ. ಇದು .
ಹಾ ಸರಿ.